ಚನಾಗಿದೀರಾ. ಹಲೋ.
ಹಲೋ.
ಕೇಳಸ್ತಾ ಇದೆನಾ.
ಹಾ ಹೇಳಿ ಕೇಳಸ್ತಿದೆ ಹೇಳಿ.
ಹೇಗಿದಿರಾ.
ಚನಾಗಿದೀವ್ ನೀವು.
ಹಾ ಚನಾಗಿದ್ದೀನಿ.
ಏನ್ ಮಾಡ್ತಿದ್ದೀರಾ.
ನಾವು ಮನೆಯಲಿದೀವಿ.
ಹ್ಮ್ ಆಯ್ತಾ ಊಟ.
ಹ್ಮ್ ಹ್ಮ್ ಆಯ್ತು ನಿಮ್ದು.
ಹ್ಮ್ ಆಯ್ತು ಏನ್.
ನಿಮ್ದ ಆಯ್ತಾ ಊಟ.
ನೆಂಸ್ಕೊಂಡಿದೀರಾ ಆದ್ಮೇಲೆ.
ಹಂಗೇನಿಲ್ಲ ನೀವ್ ಫೋನ್ ಮಾಡಿಲ್ಲ ನಾವನ ಮಾಡನಂತ. ಕರೆ. ಹ್ಮ್ ನಾವು ಮಾಡ್ತೀವಿ ನೀವೇ ಮಾಡೋದಿಲ್ಲ.
ಅಷ್ಟೇ ಬಿಡಿ ಹೊಸರ್ ಬಂದ್ಮೇಲೆ ಹಳೆವ್ರ್ನ ಮರ್ತ ಬಿಡದು. .
ನಾವಲ್ಲ ಹೇಗ್ ಮರ್ತಿವೇಳಿ ನೀವೆ ಮಾರ್ತಿರಾಂದ್ರೆ ನಂಬೋದಪ್ಪಾ.
ಹ ನಾನ್ ಯಾವಾಗಂಗ್ ಮಾಡಿದ್ದೀನಿ.
ನೀವು. ಮತ್ತೆ ನಾನ್ ಕರೆ ಮಾಡೋದ್ವರಿಗೂ ನೀವ್ ಮಾಡೋದೆ ಇಲ್ಲ. ಹ್ಮ್ ನೀವೆ.
ಮತ್ತೆ.
ಹ್ಮ್ ಏನ್ ಊಟ ಮಾಡಿದ್ರಿ.
ನನ್ ಯಾವ್ದರ್ ಅನ್ನ ಸಾಂಬಾರ್ ನೀವು.
ನಾನು ನನಗೆ ಇಷ್ಟವಾದ ದೋಸೆಯನ್ನು ತಿಂದೆ ಗೊತ್ತಾ
ಓ ಹೂ ಹೂ ಹೂ ತಿಂತೀರಾ ಚೆನ್ನಾಗಿ
ಹ್ಮ್
ಸ್ನೇಹಿತೆ ಇದು ಇ ಇದ್ದಾರೆ ಕೊಡ್ಬೇಕು ತಿನ್ನಿಸಬೇಕು ಏನು ಇಲ್ಲಾ
ಬನ್ನಿ ನಮ್ಮ ಮನೆಗೆ ನಾ ಚೆನ್ನಾಗಿ ಮಾಡಿ ಕೊಡ್ತೀನಿ.
ಎಷ್ಟು ಚೆಂದ ಇರುತ್ತೆ ಗೊತ್ತಾ
ಓ ಹೂ ಹೂ ನೀವೇ ತಿಂದ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತಾ ಹೆಂಗೆ ಹೇಳ್ತೀರಾ ಹಂಗೆ
ಯಾಕಂದ್ರೆ ನಾನೇ ತಾನೆ ಮಾಡಿರೋದು
ಅದೇ ನೀವು ಮಾಡಿದ್ರೆ ಚೆನ್ನಾಗಿರುತ್ತಾ
ಹ್ಮ್ ಮನೇಲಿ ಎಲ್ಲಾರೂ ಎಷ್ಟ ಚೆನ್ನಾಗಿರ್ತ ಗೊತ್ತಾ ಹೇಳ್ತಾರೆ
ಓ ಹೊಓ ಹೊ ಹಾಂಗೆ
ಹ್ಮ್ ಅದೇ
ಮನೆಯವರಲ್ವಾ ಸುಳ್ಳು ಹೇಳ್ತಾರ ಹಂಗೆ.
ತು ನಾನ್ ಅಡಗೆ ಮಾಡಿನಂದ್ರೆ ಎಲ್ಲಾರೂ ಚಪ್ಪರಸಿ ತಿಂತಾರ್ ಗೊತ್ತಾ
ಹೊ ಹೊ ಹೊ ಕನಸು
ಹ್ಮ್ ಕನಸಲ್ಲಾ ನಿಜಾ
ಹ್ಮ್ಂ
ಹ್ಮ್ಂ ಅಷ್ಟ ರುಚಿಕರವಾದ ಅಡಗೆ ಮಾಡ್ತೀನಿ
ನೋಡ್ತೀನಿ ನಾನು ತಿಂತಿನಿ
ಬನ್ನಿ ನಮ್ಮ ಮನೆಗೆ ಬರ್ತೀ ಮಾಡಿಕೊಡ್ತೀನಿ
ಬರೋಣ ಬರೋಣ
ನೀವೇ ಹೋಡದಿಲ್ಲಪ್ಪಾ
ಬರೋಣ ಬರ್ತೀವಿ
ಹ್ಮ್ಂ ಅದೇ ಯಾವಾಗ ಬರ್ತಿರೋ ಎನಿಲ್ಲೊ
ಎನಕ್ಕೆ ಬಂದಿಲ್ವಾ ಯಾವಾಗು
ಯಾವಾಗೊ ಬರ್ತೀರಪಾ
ಹ ಯಾವಾಗೋ ಒಂದ್ಸಲ ಆದ್ರೂ ಬರ್ತೀವಿ ನೀವು ಅದನ್ನು ಬರಲ್ಲ ಅಲ್ಲಾ
ನಾವ್ ಬಂದು ಹೋಗ್ತಾ ಇರ್ತೀವಿ ಅವಾಗವಾಗ
ಸುಮ್ನೆ ಬರ್ತೀರಾ ಹೋಗ್ತೀರಾ ಅದೇ ಕೆಲಸ ಇಟ್ಕೊಂಡ್ ಬರ್ತೀವಿ ನಿಮ್ಮ ಮನೆಗೆ
ಅಂದ್ರೆ ನಾವು ಇಲ್ಲೇ ಇರುತ್ತಾನೆ ನೀವು ಆ ಅಪರೂಪಕ್ಕೆ ಬರ್ತೀರಾ ನಮ್ಮುರಿಗೆ
ಅದೇ ಯಾವಾಗೂ ಬಂದ್ರುನು ಬರ್ತೀವಿ ಆದ್ರೆ ನೀವು ಅಲ್ಲೇ ಇದ್ರುನು ಬರಲ್ಲಾ ನೀವು
ಹಾ ಹಂಗೇನಿಲ್ಲ ನಾವು ಬಂದು ಅಲ್ಲೇ ಮಾತಾಡಸ್ತ ಇರ್ತೀವಿ
ನಮ್ನ ಮಾತಾಡ್ಸ್ಬೇಕು ನಾವ್ ನೋಡು ಬಂದ್ ಮಾತಾಡ್ಸಲ್ವಾ
ನೀವ ಯಾವಾಗ್ ಬರ್ತಿರೋ ಯಾವಾಗಲ್ ಇಲೋ ಯಾವಾಗ್ ಹೋಗ್ತಿರೋ ಯಾವಾಗ್ ಗೊತ್ತಿಲ್ಲಾ ಒಂದು ಗೊತ್ತ ಗೊತ್ತಾಗಲ್ಲಾ
ನಿಮ್ಗೆ ಹೆಂಡ್ತಿದಾನೆ ಬಂದಾರ್ ಬರೋದು ಹೋಗೋದು
ಯಾವಾಗ ಹೇಳ್ತೀರಾ ಅಪರೂಪಕ ಫೋನ್ ಮಾಡಿದೀರಿ ನೋಡ್ರಿ ಈಗೆ
ಇಲ್ಲ ನಾ ಕರೆ ಮಾಡಿ ಹೇಳ
ಹ್ಮ್
ಉಪೇ
ಹ್ಮ್ ಹ್ಮ್ ಏನ್ ಮಾಡ್ತಾ ಇದ್ದಾರೆ ಅಮ್ಮ ಅಪ್ಪ ಚೆನ್ನಾಗಿದಾರ.
ಎಲ್ಲಾ ಚೆನ್ನಾಗಿದ್ದಾರೆ.
ಮುಂಜಲೆನುೂ ದೋಸೆ ತಿಂದೆ ಹ್ಮ್ ಎಲ್ಲರ ಚೆನ್ನಾಗಿದ್ದಾರೆ.
ಹ್ಮ್
ಮುಂಜಾನಾನೆ ಏನ್ ತಿಂದಿರಿ ಊಟ ಟಿಫಿನ್ ಊಟ ತಿಂಡಿ. ಹೌದಾ.
ಹ ಎಲ್ಲಿ ಇದೇ ಕೊಟ್ಟಿದ್ರ ಮನೆಯಲ್ಲಿ ಅಮ್ಮ. ತಿಂದೆ ಮಧ್ಯಾಹ್ನ. ನಾನು ಒಂದ್ಸಲನ ಚಿತ್ರ ನೋಡ್ಕೊಂಡು ಮರ್ತೋಗ್ಬಿಟ್ಟೆ ಊಟ ಮಾಡೋದು. ಸಂಜೆ ತುಂಬಾ ಹೊಟ್ಟೆಸ್ತಿ ಇತ್ತು ಹೊರಗಡೆ ಹೋಗ್ಬಿಟ್ಟು ತಿತ್ತು ಅನ್ಕೊಂಡು ತಿಂದೆ.
ಹ್ಮ್
ರವಿವಾರ ಬಂದ್ರೆ ಹಿಂಗಗೆ ಮಾಡ್ತೀನಿ ನಾನಂತು.
ಹೌದಾ ಹ.
ಮದ್ಯಾನ ಊಟ ಎಗರು ಹೋಗ್ಬಿಡುತ್ತೆ.
ಮುಂಜಾನೆ ದೋಸೆ ತಿಂದೆ. ಮಧ್ಯಾಹ್ನ ಚಿಕನ್ ತಿಂದೆ.
ಹ್ಮ್ ಹೌದಾ.
ನೈಟ್ ಹ ರಾತ್ರಿ ದೋಸೆ ತಿಿಂದಿ ತತ್ತಿ ದೋಸೆ.
ತಿಂತೀರಪ್ಪಾ ನಿಮ್ಗೇನು. ಚೆನ್ನ ತಿಂತೀರಾ.
ಹ ನೀವು ಮನಲ್ಲೇ ತಿಂತೀರಲ್ವಾ. ನಿಮಗೂ ಚೆನ್ನಾಗಿ ಮಾಡ್ಕೊಡ್ತಾರೆ.
ಮಾಡ್ತಾರೆ ಅಲ್ಗೋದ್ರರು ನಾನೇ ಮಾಡ್ಕೋಬೇಕಿಕ್ ಮತ್ತೆ. ಎಲ್ಲ ಮಾಡ್ಕೊಳ್ಳಲ್ಲ ಅಲ್ಲೆಲ್ಲೂ.
ಹೌದಾ.
ಹ್ಮ್ ಹ್ಮ್ ನಿಮ್ಗು ಗೊತ್ತ ತಾನೆ ನಾನು ಅಡ್ಗೆ ಚೆನ್ನಾಗ್ ಮಾಡ್ತೀನಿ.
ನಗೆನ್ ಗೊತ್ತು.
ನೀವ್ ಬಂತಿ ಇನ್ನಲ್ಲ ನಮ್ಮ್ ಊಟ ಎಲ್ಲಿ ಹೆಂಗ್ ತಿಂತೀರಾ. ನೀವೆಲ್ಲಾ ತುಂಬಾ ಶ್ರೀಮಂತರು ಬಡೂರ್ ಮನಗ್ ಏನಗ್ ಬರ್ತೀರಾ.
ಹ್ಮ ನೀವ ಬಡವರಂದ್ರ ಯಾರ ಅಂಬತಾರ ಹೇಳಿ.
ಹಾ ನೀವು ನಂಬಿ ಅಲ್ಲಾ.
ಅದು ಹೇಗೆ ಅಂಬಬೋದು.
ನಿಜ ನಂಬಬೇಕು ಹಗೆಲ್ಲಾ ಹೇಳ್ಬಾರ್ದು ನೀ
ಹ್ಮ ಸಾಗಬಿಡಿ.
ಹ್ಮ್
ಹ್ಮ್ ಅವರು ಟಿವಿ ನೋಡ್ತಾ ಇದ್ದಾರೆ.
ಹೋಗ್ಬೇಕಾ ನಾಳೆ ಯಾವ್ದಾದ್ರರು ದೇವಸ್ಥಾನಕ್ಕೆ.
ನಾಳೆ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು.
ಹೋಗ್ತೀರಾ
ಹೌದು ಮಾ ಇದು ಮುಂಜಾನೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಗುಡಿಗೆ ಹೋಗಿ
ನಿಜವಾಗ್ಲೂ ಮನೆಲೆೆಲ್ಲಾ ಪೂಜೆ ಮಾಡ್ತೀರಾ ನೀವು ನಾನ್ ಯಾವತ್ ಕೇಳಿಲ್ವೆ.
ಅಂದ್ರೆ ಅವಾಗೆಲ್ಲಾ ಚೆನ್ನಾಗ್ ಮಾಡ್ತಿದ್ದೆ. ಬರ್ತಾ ಬರ್ತಾ ಬರ್ತಾ ಸಮಯ ಕಳೆದಾಗೆಲ್ಲಾ ಹ್ಮ್
ಮಾಡ್ಬೇಕ್ ತಾನೆ ನಿಮಗೆ ದೇವರು ಒಳ್ಳೇದ್ ಮಾಡೋದು.
ಎಲ್ಲಿ ದೇವರು ಒಳ್ಳೇದು ಮಾಡ್ಯಾದ ಹೇಳಿ ನೀವೆ
ಆಡ್ತಾರೆ ನಂಬೆಕ್ ಅಷ್ಟೇ ಯಾವಾಗೂ ಅಂದ್ರೆ ಇವಾಗೇ ಆಗ್ಬೇಕಂತೇನಿಲ್ಲ ಅಲ್ಲಾ ಸ್ವಲ್ಪ ಸಮಯ ತಗೊಳುತ್ತೆ ನಿಧಾನವಾಗಿ ಆಗುತ್ತೆ.
ಹ್ಮ ನಾವ್ ದೇವ್ರನ್ನ ನಂಬತೀವಿ.
ಹೌದ
ಅಂದರೆೆ ದೇ ಅಷ್ಟೊಂದಿಲ್ಲ.
ಹ್ಮ್
ಹ್ಮ್
ಹಂಗೆ
ನಾವ್ ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಡ್ತೀವಿ ಮತ್ತ್ ತ್ತೆ ಹೆಂಗ್ ದೇವಸ್ಥಾನಕ್ಕೆ ಹ್ಮ್
ಸಾಬು ಹೌ
ಹ್ಮ್
ಚೆನ್ನಾಗಿದೆ ನೀ ನೀವ್ ಮನೇಲೆೆಲ್ಲ ಪ್ರವಾಸಕ್ ಹೋಗ್ತೀರಲ್ಲ ನೀವು ತುಂಬಾ.
ಹೌದು ನನಗೆ ಪ್ರವಾಸ ಅಂದ್ರೆ ತುಂಬಾ ಇಷ್ಟ ಹೋಗುದಂದ್ರೆ.
ಹೇ ಚೆನ್ನಾಗ್ ಬಿಡ್ ನಾವು ಎಲ್ಲಿಗೂ ಹೋಗಲ್ಲ ಗೊತ್ತಾ ಹ್ಮ್ ಹ್ಮ್ ಓಕರ್ಣ
ಅಯ್ಯೋ ಪಾಪ ಈ ವಯಸಲ್ಲಿ ತಿರುಗಾ ತಿರುಗಾಡ ಬೇಕ. ಏನೆ ಇದ್ರೂ
ತಿರ್ಕಾಡ್ಬೇಕು ಹೆಂಗ ಮಕ್ಳಲ್ವಾ ಹೆಂಗ ತಿರ್ಗಡೆ ಆಗುತ್ತೆ ಅದೇ
ಹೆ ಮಕ್ಳಾದ್ರೆ ಹೇಳರು ಇರಲ್ಲ ಯಾರು ಇರಲ್ಲ ಚನ್ನ ತಿರುಪು
ಅವ್ರ ಅವ್ರ ಪರಿಸ್ಥಿತಿ ಅವ್ರ ಅವ್ರಿಗೆ ಗೊತ್
ಏನು ಪರಿಸ್ಥಿತಿ ಏನು ಇರಲ್ಲ ಅಲ್ಲೆಲ್ಲೂ. ಇವಾಗ ನೀವ್ ಎಲ್ಲಿಗೆ ಹೋಕ್ತೀನಿ ಅಂತ ಹೇಳಿದ್ರೆ ನಿಮ್ ಮನೆೇಲ್ಲೇ ಏನನಾ ಬೇಡ ಅಂತಾರ ಇಲ್ಲ ತಾನೆ
ಚೆನ್ನಾಗಿ ಹುಷಾರಾಗಿ ಹೋಗಿ ಬಾಪಾ ಅಂತಾರೆ.
ಹಾ ಮತ್ತೆ ನಮ್ಮ್ ಮನೇೆಯಲ್ಲಿ ಯಾಕೂ ಹೋಗ್ತೀತಿ ಯಾ ಎಲ್ಲಿ ಹೋಗ್ತತೊತೀಯ ಜನ ಬರ್ತಾರೆ ಬೇಡ ಸುಮ್ಮನೆ ಯಾಕೆ ಎಷ್ಟು ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಏನಾದ್ರು ಗೊತ್ತಾ ಅದ್ರ ಬಗ್ಗೆ ನೀವ್ ಮೊನ್ನೆ ಎಲ್ಲಾ ಹೋಗಿದ್ರಿ ಪ್ರವಾಸಕ್ಕೆ ಏನಾದ್ರು ಅಂದ್ರ ಎಷ್ಟ್ ಚೆನ್ನಾಗ್ ಎಂಜಾಯ್ ಮಾಡಿ ಬಂದಿರಿ.
ಹ್ಮ್ ಯಾರು ಏನನಲ್ಲ ಹೋಗಿ ಬನ್ನಿಪ್ಪ ಚೆನ್ನಾಗಿೀ ದೇವರ ದರ್ಶನ ಮಾಡಿ ಬನ್ನಿ
ಹ್ಮ್ ಹಂಗೆ ನಮ್ಮನೆಲ್ಲ ಆ ರೀತಿ ಎಲ್ಲಾ ಇವತ್ ಹೋಗಿದ್ದೀವ ಅಂದ್ರೆ ಮುಂಜಾನೆ ಹೋಗಿದ್ದೀವ ಅಂದ್ರೆ ಸಂಜೆ ಬಂದ್ ಬಿಡ್ಬೇಕ್ ಆತರಾ ಪ್ರವಾಸ ಇದ್ರೆ ಹೇಳಿ ಹೋಗ್ ಬರ್ತೀರಿ
ಹಾ ಹಾ ಹಾ ಆದ ಅಂದ್ರೆ ಅದು ಪ್ರವಾಸ ಹೋದಂಗ್ ಇರಲ್ಲಾ
ಹಾ ಅದೇ ಮತ್ತೆ ಹೇಳ್ತೀರ ನಾನು ಅವ್ರ ಜೊತೆ ಹೋದ್ರೆ ಎಲ್ಲಾದ್ರೂ ಇರ್ಬೋದು ರಾತ್ರಿ ಅದು ಅಪ್ಪ ಅಮ್ಮಾ ಕರ್ಕೊಂಡ್ ಹೋದ್ರೆ
ಅಪ್ಪಾಅಮ್ಮನ ಜೊತೆ ತಿರುಗಾಡೊದೇ ಬೇರೆ
ಸ್ನೇಹಿತರ ಜೊತೆ ತಿರ್ಗಾಡೋದೇ ಬೇರೆ ಗೊತ್ತು ನನಗೂ ಬಟ್ ಯಾರು ನೀನ್ ಜೊತೆ ಬರಕ್ ತಯಾರ ಇಲ್ಲವೇ
ರಾ ಇದ್ದೀನಲ್ವಾ
ಎಲ್ಲಿ ಕರ್ಕೊಂಡ್ ಹೋಗಿದ್ದೀರಲ್ವಾ ನೀವು ನಾವೇ ಬರಬೇಕಾ ನೀವು ಮಾತ್ರ ಬರಬೇಡಿ
ತೊಂದ್ರೆ ತಗೋಬೇಡಿ ನಾನ್ ಇದ್ದೀನಲ್ವಾ
ಇನ್
ನಾನ್ ಕರಕೋಂಡ ಹೋಗ್ತೀನಿ
ಹ್ಮಂ ಸರಿ ಸರಿ ಆಯ್ತು
ಹಾ